ಹ್ಮ
ಗೌಡ ಇವತ್ ರಫಿಕ್ ಸ ಅವರ್ ಒಂದು ಇವತ್ ರಫಿಕ್ ಸ ಅವರು ಬಾರಿ ಅಣ ಐದ ಮಂದಿಂದ ಕರ್ಸಿದ್ರ ನೀನ್ ಹೆಸರುನಂದ್ರು ಮೋಹನ್ ನಂದ ನಿನ್ ಹೆಸರು ಏನಂದ್ರರು ಆಕಾಶ ಅಂದ ಫುಲ್ ಹೆಸರುಂದ ಆಕಾಶ ಗೌಡ ಅಂದೆ ಅವ
ಹ್ಮ್ ನಾನನ್ ಹೇಳಿದೆ ಮಂತ ಆಕಾಶಗೌಡ ಆದ್ರೆ ದುಡು ಏನಾಯ್ತು ಹಏನ ಆಮೇಲೆ ಮುಂದೆ ಕೇಳಿದ್ರೆ ಹಂಗೆ ಶಫಿ ಸಂಖ್ಯ ಸಂಖ್ಯ ಎಲ್ಲ್ರೆ ಆಮೇಲೆ ಮೋಹನ್ ಸಂಧ್ಯಾ ಸೈಜಾದ್ ಅಂದ್ರ ಸ್ಟ್ ಫಸ್ಟ್ ಐ ಈ ಹೆಸ ಅಂದ್ರೆ ಹೆಸರಿನವರು ಯಾರು ಮೊದ್ಲು ಬಂದಿಲ್ಲ ಅಂತಂದ್ರ ಮ ಆಕಾಶ್ ಸಿಕ್ಸ್ಮನಾಗ ಯಾರಂಗೆ ಮೂರ್ ಜನ ರ ನಿದ್ರೆ ಇಬ್ರ ಅಲ್ಲ ಮಗ ಮೂರ್ ಅನತ್ತಿದ್ದ ಇಲ್ರಿ ಇಬ್ ಅಂತ ನೀ ಅವೇ ಅಲ್ಲ ಹ ಕಾಗೆ ಮ ತಾಯರಿ ಅಂತ ನ ಸ್ಲ್ಪ ಎಸ್ ಎ ಪೇಪರ್ ತ ಬರ್ತು ನೋಡು ಅವ ಕಪ್ಪಪ ಸ್ಪೆಂಡರ್ ಗಾಡಿಕ ಬರ್ ಕಕನ ಲಬ ಹಾ ಅವನಶಶ
ಹಿಂಗ ಹೇಳ್ಬಕ್ಲ ಹಾ ಇಲ್ಲ ಇಲ್ಲ ಸ್ಪೋರ್ಟ್ಸಗ ಒಂದ್ ಹುಡ್ಗಿ ರೆಡಿ ಆಗ್ಲ ರಾಕೇಶ್ ಏನ್ ಕೂಲ ಮಾಡಿದ್ರ ಹ್ಮ್ ಆಮೇಲ ನಿಂಗ ಅಂದ್ರೆ ಇಷ್ಟು ಹುಲಿ ಇದ್ದಂಗ್ದ ಈ
ಹ ಹೇಳ ಕಾಡಲ್ಲಿ ಹ ಕಾಡ ಅ ಯ ಕಡ್ಲೆಪುರಿ ತಿನ್ನೋಕೆ ನಾವು ಮುಗ್ಗ್ತದೆ ನ ಮುಗ್ಗರಿ ಹೋಗತದೆಲ್ಲ ಮಾಡಿ ಕನ್ನಡ ಮಾಡ ಯಾರ ಫಸ್ಟ್ ಗೊತ್ತ ನಮ ತಿನ್ಸಾರಲ್ಲಿ ತಿನ್ಸದ ಬಿಡು ತ ಎಟ್ಟು ಘಟ್ಟಾಲ ಕ ಎಟು ಬರ್ತ ಆಗ್ತ ಬಂದಟ್ಟಗ್ ಯಾಡ್ನೂರುಪ್ಪ ಯಾ--ಎಷ್ಟಲ್ಲೇ ಎಂಟ್ನೂರು ಎಂಟ್ನೂರುಕ್ ಮೂರ್ ಡಿವೈ ದ್ರ್ ಎಷ್ಟಾಯ್ತು ಆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅದ್ರ್ ತ್ರೀ ಹಂಡ್ರೆಡ್ ಓ ನೀ ಬರದೋ ವಿಚಾರ್ ವಿಚಾರ್ಸ್ ವಿಚಾರ್ಸು ಅಪ್ಪಿ ರಿಚಾರ್ಜ್ ಎರ್ಡ್ ತಿಂಗ್ಳದ್ಮಾಡ್ಕತನ ರಿಚಾರ್ಜ್ ಯಾರ್ಡ್ ತಿಂಗ್ಳದ್ ಮಾಡ್ಕತದ ಹ್ಮ್
ಇನ್ನ ನೂರು--ಚೀ ಚೀ ನ ನಾ ಗಮ್ಮತ್ತಿಗ್ ಕೇಳಿ ನೀನ್ ಕೊಡ್ಸಿರ್ ನಾ ವಲ್ಲೇ
ಆವಾಗ ಹೇಳಿದಾದ್ರೆ ಬತ್ತಂದ್ರ ನಾವು ಹ ಕರ್ಕೊಂಡು ಹೋಗ್ತೇನಂತ್ ಹೇಳೇ ಹೋಗ್ತಿವ್ ಅಂತ್ ಹೇಳ್ ಟೆನ್ಶನ್ ತೊಗೊ ಆಗ್ತಿಲ್ಲ ಇಲ್ಲಲೇ ರಿಚಾರ್ಜ್ ರಿಚಾರ್ಜ್ ನ ಇನ್ನಾನನ ದೀರಿ ಅಲ್ಲೇನಾದ್ರೂ ಭರತಣ್ಣ ನಿಂದ್ರಂತ್ ನಾವನ್ ಬರನ್ನ ಕೊಡ್ಸ್ತೀತ್ಯವ್ ನೀ
ನೀನಂದೆಲ್ಲ ಬರ್ಹ--ಕ್ಕ
ಅಂತೇಳಿ ಹಂಗಲ್ಲ ಬಾಳ ಒಮ್ಮೆಲ್ಗೆ ಸೋಮ್ಮೆ ಸಾಕ್ಷ ಆಯ್ತ ಹೊಂಟ್ರ ಟೂ ಕೆ ತ್ರೀ ಕೆ ಫೋರ್ ಕೆ ಬತ್ಲೆ ಹಂಗ್ ಬಂ ಹಾ ಹಂಗ್ ಬರೋದಿಲ್ಲ ಹ ಹ್ಹ ಹ್ಹ ಹ್ಹ ಏ ಇಲ್ಲಲೇ ಯು ಕಾ ಫಸ್ಟ್ಗೆ ಏನ ಗೊತ್ತ ಅಕ್ಕ ಹೇಳಿದ್ಮೇಲೆ ಒಂದ್ ಕಾಲಿಗ್ ಎಂಬತೃಪ್ ಪೈ ಹಂಗಿತ್ ನಮ್ಗ ಅಂದಿದ ನೋಡಿ ಇನ್ನೇನೋ ನಂಬರ್ ಐತ್ ನಾ ಡೌನ್ಲೋಡೇ ಮಾಡಿರ್ನಿಲ್ಲ ಇ ನಾಕ್ ಕೋಲಿಗ್ ಹಿ--ಹ್ಹಿ ಇಲ್ಲಾಲೇ ಒಂದೇ ಕಾಲ್ ಆಗಿತ್ತು ಔಂದ ನಲ್ವತ್ ರೂಪಾಯಿ ಹಾಕಾಕ ಒಂದ್ ಕಾಲ್ ಫಸ್ಟ್ ನಂದು ನಷ್ಟ್ ಇಪ್ಪತ್ತೆ ನಾಕ್ಕಲನ್ಯಾಗ್ ಮುಗ್ದ್ ದೋಯ್ತು ನಾ--ಹಿ ಹ್ಹಿ ಇವ ಅದು ಐದ್ ಕಾಲ್ನಾಗ ಫಸ್ಟ್ನೇ ಕಾಲ್ ಮಾತಾಡಿದೆ ಸಕ್ಸಸ್ ಆಯ್ತ್ ಅದಾಗದಾನ ಬ್ಯಾಂಕ್ ಅಕೌಂಟ್ ಆಕ್ ಪ್ರೋಸೆಸ್ ಮಾಡ್ಬಕು ಆ ಫಡಚ್ ಕಟ್ ಮಾಡ್ಲಿ
ಇರ್ಲಿ ತಗೊ ಅಲ್ಲ ಇಕ್ಕಿನಿ ದಿಪ್ಪಾಟೆನ ಕಟ್ ಮಾಡು ಅದ್ ಆ ಗುಣವಂತ ನಾನೆ ನೋಡಣ ಅಲೋ ಆದರ್ಷಣ ಬರದಾಯ್ತು ಉಷಿರ ಊರಾಣೆ ನಂಬು--ಮಾತಾಡಲ್ಲ ನೋಡವಾ ಇಲ್ಲಿ ಉದು ಉದ್ ಅಂತ್ ಆಡತನ ತಪಾ ಕೌಂಡೌನ್ ಸ್ಟಾರ್ಟತ್ ನಾದ್ರೆ ಒಂದು ಮೂರು ಎರಡ್ ಒಂದಾಗಣೆ ಎರ್ಡ್ ಬರ್ತಾವ್ ಮೂರ್ ಹೆಂಗ ಹೋಗಿದ್ದಿ
ಪಿ ಡೌನ್ಲೋಡ್ ಮಾಡಾಕಿಟ್ಟೀನಿ ಒಂದ್ ಎರಡು ಮೂರು ಪಿ ಡಿ ಎಫ್ ಫಾರ್ಮ ಕೊಗ್ ಕೊಗ್ ಮೆಷಿಪ್ ಗ್ರೀ ಹಾ ಎಂ ಸಿ ತ್ರೀ ಇಲ್ಲ ಕರೆಗು ಇಂಡಿಯ ಹರ್ಬಲ್ ಟೆಕ್ನಾಲಜಿ ಹ್ಮ್ ಹ ಬಾ ಗೊತ್ತಿಲ್ಲ ನನಗೆ ಹಾ ಮೇ ಹಾಕ್ಕೊಂಡಿ ಈಗ್ ಮಕ್ಕೋಳ--ತಿನ್ ನೋಡಲೇ ಹಾ ಮಾಡಿ ಬರ್ತಿನ್ ತೊ ಡ್ರಿ ಬ ಹ ಅಕ್ಕ ಬರ್ತಿ ನಾಳೆ ಕೊಲೆಜ್ಗೆ ಇಲ್ಲ ಹೋಗಂಬಳ್ಳ ಚೆ--ನಡಿ--ಅವ ನಾಳಿ ಅ ಆಬೆ ಚಲ್ ಮಜಾ ಬರ್ತದ್--ಅಲ್ಲ ಅಲ್ಲ ಲ್ಲ ಅಂದ್ರೆ ಏನ ಯಾಕೆ ಯಾಕೆ ಕರ್ದ ಬಾಳ ಸಿದ ಬಟ್ ಬೇಕಪ್ಪ ಕಂಪ್ಯೂಟರ್ದು ಕುರ್ಚಿಯಾಗ್ ಕುಂದುರ್ಸಿ ಏನ್ ಇಷ್ಟು ದೊಡ್ದ್ ಕೆತ್ತ್ಯಾಗಿ ಫೋನ್ ನೋಡ್ತಿದ್ದಿ ಎತ್ತಕ್ಕೆ ಬರ್ಬಾರ್ದ್ ನಿನಗ ಕಲ್ತೆ ಬಾಳ ಕಲ್ತೆ ಹ ಹ್ಹ
ಅಂತಂದೇನ
ಹೆಂಗನ್ ನೋಡ ಎಲ್ಲ ಲ್ತರಪ್ಪಾ ಮತ್ತ ಹೆಂಗ್ ಡೌನ್ಲೋಡ್ ನೋಡಕ್ ಹೆಂಗ ಹ ಹ ಎಮ್ಮ ಸಿಟ್ರಟರ್ ಈ ಯಾರೆಲ್ಲ ಸ ಮಕ ದ ದಡ್ ಲ ತ ಪಾರ ಸ್ರಟ್ ಒ ಸಾಲೆ ಸ ಎಲ್ಲ ಸ ಸ್ಮಾಲ ್ಯಾ ಶ್ಟ್ ಮಾಡಾಂಗ ಅದ ಸೀಟ್ರ ಅಲ್ಲ ಏಲ್ಲ ಕ ಪಂಂತ
ಹ ಶಿಫ್ಟ್ ಅಂತತದ್ರಣ ಶಿಫ್ಟ ಅಂತ ಇರ್ತಾಕ್ ಇ ನ ಗೊತ್ತ
ಾಕ್ ಅ್ರ ಹೆಂಗಂದ್ರೆಫ ಕ್ಯಾಪಲ್ಲೇ ಬರ್ತಾವ ಶಿಫ್ಟ್ ಅಂದ ಒಂದು ಹ್ಮ ಕ್ಯಾಪ್ ಅಂತಂದ್ರ ಇಲ್ಲೋಡು ಹಗೆಲ್ಲ ್ಮ ನೋಡ ಕ್ಯಾಪ್ ಅಂತ ನೀ ಅ ಕ್ಲಿಕ್ ಮಾಡಿರ್ತಿಲ್ಲ ಅದ ಕ್ಲಿಕ್ ಮಾಡ ಕ್ಯಾ್ ಬರ್ ಮತ್ತ ಕ್ಯಾ್ಮಲ್್ರ ಚ
ಹಣ್ಣ ನೀೇಗಲ್ತ ಕಂಪ್ಯೂಟರ್ ಮಾಡ ದ ದೊಡ್ಡ ದೊಡ್ ಸ್ಕೂಲ್ ನೋ ಗೂಗಲ್ ಫೋಟೋದಾಗ ಕಂಪ್ಯೂಟರ್ ಮ ಕೊಡ್ತ ಅಲ್ಲೇ ಕಲ್ ಬಂದಿದ ಕ ಸ್ಕೂಲ್ ಆಗ ಎ ಇತ್ತು ಎಲ್ಲ ಇ ನಮಗ ಇತ್ತು ಒಂದಲತಿಕಾಾಮ ಬ
ಹ
ಹ್ಮ ಬಂದ್ರ ಬಳ ಕಂಪ್ಯೂಟರ್ ಇ ಇೀ ಕಂಪ್ಯೂಟರ್ ಕ್ಲಂತ ಕಂಪೂರ್ ಕ್ಲಾ ಕಂ್ಯ ಒಂದ್ ನಾಂಕ್ಲಿಕ್ ತರ ಸಾವ್ಣ ಕೊಡ ಕಳ ಆಗ್ಬೇಕ ಎರಡ್ ಮೂರ್್ದ ವರ್ೇ
ಹ ರ ಬರ ಅಲ್ಲ ಹಾಕಿ ಮಕ್ಕಳ ಅ ನತ್ತೊಡತ ನಾವ
ಅ ಈ ಪಾತ ಇಡ್ಣ ಹಲ್ಲ ನೆನಪಾಯ್ತಣ
ಹ್ಮ
ಹ ನೀ ಮಾತ್ರ ರಾತ್ ರತ್
ನಿ ನಿು
ತಿಂಗಟ ತಿಂಗ ಏನ್ ನೀ
ಚಲೋ ಕೂಡು ಮತ್ತೆ ಬೆನ್ ಬೆ ಬ್ಯಾನ್ದ ಕೂಡು ೇಕ ಹಾ ಹೌದ ಮಕ್ಕದೇನ ಹೋಗಿ ಹ ನಿೊಂದ ಎರಡು ಮಾಡ್ ನಮ್ಗ ಕ ಮ ಕಾಲ ಆಗೆ ನಸ ನೀವು ಐದಪ್ಪ ಎ ಆಟ ಎ ನಾನ ನಳ ಕೊತೀಿನಿ ಜರ ಇಿಂದ ಸರ್ ಕಲ್ ಮೇಲೆ ಒಂದಚೆಕ್ ಮುಕೊಂಡು ಅಡ ಏನ್ ಮಾಡ ಪರಿಸ್ಥಿತಿ ಬ ಮಕ್ಕೈ ಹ ಹೆಚ್ಚಾಗಿ ಹೆಚ್ಚ ಸಂತ ಯಾವಾಗ ಯಾವಾಗ ಯಾವಾಗ ಯಾವಾಗ ಅಂತ ಹೇಳೇಳಿ ಯಾವಾಗ ಅಂತ ಹೇಳಿ ಎಂತ ಆಯ ರತ್ರಿನಾ ಮ ಮಾತಾಡ್ಕೊಂಡ ಗಿ ಚಲದು ಅದು ಟ್ರೈನ್ ಆಗದು ಟ್ರೈನ್ ಆಗದು ಆ ತ ಟಬ್ಗೆ ಹಾಕ ಕೇಳತರಿ ಹೊಡ್ದಿತಲ್ಲ ಈ ಡಿಸಪ್ಲ ಡಿಸಪ್ಲೇ ಆಕ್ಸಬಿಡ್ತೀನೀ.
ಎ ಕಾಂಚಾಣ. ಅಲ್ಲಿ ಕುಂತಿದ್ದಲ್ಲ ಹನ್ನೆರಡುವರೆಗೆ ಒಂದು ತಿಂಡಿಲ್ಲಿ ನಮ್ಮ ಅಣ ನಮ್ ಕರ್ಕೊಂಡ್ ಹೋಗಿಲ್ಲಾಂದರೆ ನ ಆ ದಿನ ಯಾವಾಗ ಬಿಸ್ ಏ ತಗೊಂಡ ಅರ್ಚಡ್. ನೀವುನು ಅಮಾನು. ರಾಮನ್ಗೌಡ ಬೆಸ್ಟ್ ಪ್ರೆಂಡ್ಡ್ ಕೂಡ ನಾ ಒಲ್ಲೆ ನ.